ಶಿಕ್ಷಕರೇ ಗೌರವಾನ್ವಿತ ಮುಖ್ಯ ಪಾದೆಯರು ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು
ಭಾಷಣ ಮಾತ್ರಿ
ನನ್ ಹ್ಮ ಇಂದು ನಾನು ಪರಿಸರ ಸಂರಕ್ಷಣೆ ಎಂಬ ವಿಷಯದ ಬಗ್ಗೆ ಮಾತನಾಡ ಬಂದಿದ್ದೇನೆ ಹ್ಮ್
ಮಾತಾಡ ಮಾ
ಪರಿಸರ ನಮ್ಮ ಜೀವನ ಪರಿಸರ ನಮ್ಮ ಜೀವನದ ಆಧಾರವಾಗಿದೆ ಗಾಳಿ ನೀರು ಮಣ್ಣು ಮರಗಳು ಪ್ರಾಣಿಗಳು ಮತ್ತು ಪಕ್ಷಿಗಳು ಸೇರಿ ಪರಿಸರವನ್ನು ರೂಪಿಸುತ್ತವೆ ಆರೋಗ್ಯ ಸಕಾರ ಪರಿಸರವಿಲ್ಲದೆ ಮನುಷ್ಯನ ಜೀವನ ಸಧ್ಯವಿಲ್ಲ ಆದರೆ ಇ ರಣ ನಾಶ ವಾಯು ಮಾಲಿನ್ಯ ಜಲ ಮಾಾಲನ್ಯ ಮತ್ತು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ದೊಡ್ಡ ಹಾನಿ ಆಗುತ್ತಿದೆ
ಹ್ಮ ಹಾಳ ಅಲ್ಲವ ನಿ ಬ
ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿದೆ ಹಾ ಮಳೆ ಸರಿಯಾಗಿ ಆಗುುತ್ತಿಲ್ಲ ಮತ್ತು ಹಲೋ ಜೀವಿಗ ಕಳಗಿನ ಹೆ ಚಿಕ ತಲು ಪರಿಸರವನ್ನು ರಾಚಿ ಸುಧನ ನಮ್ಮೆಲ್ಲ ಜ ಜವಾದ್ದಾರಿಯಾಗಿದೆ ನಾ ಹೆಚ್ಚು ಮರಗಳನ್ನು ನೆಡಬೇಕು ಪ್ಾಸ್ಕ್ ಬಳಕೆ ನ್ನು ಕಡಿಮೆ ಮಾಡಬೇಕು ಮತ್ತು ಇದ್ರೆ ನ ಮ ಭಾಷಭಿಸ್ುತ್ತೇನೆ ಜೈ ಇ ಜೈ ಕರ್ನಾಟಕ ಧನ್ಯವಾದಗಳು
ಬೆಂಕಪ್ಪ
ಮತ್ತೆ ಶಿವ
ನಿಗೆ
ಹಾ ನಿಮ್ದು ಹೇಳಾರಪ್ಪಾ ನಾವು ಇವಾಗ ಮರಗಳ ಬಗ್ಗೆ ಭಾಷಣ ಮಾಡುತ್ತೇವಿ ಸ್ವಲ್ಪ ಜ್ಞಾನ ಕೊಟ್ಟು ಕ ಮಳೆ
ಹ್ಮ್ ಸ್ವಲ್ ಚೆನ್ನಾಗಿ ವಿವರಿಸಿ ಒಂದ ಸ್ವಲ್ಪ
ಇಂದು ನಾನು ಮರಗಳ ಮಹತ್ವ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ
ಹ್ಮ್
ಮರಗಳು ನಮ್ಮ ಜೀವನದ ಅವಿಭಾಜ್ಯಂಗ
ಹಂಗ್ ಓದ್ಬಡ್ದು ಹಿಂಗ ಅದ ನೀ ಹೇಳ್ತಿದ್ ನೋಡು ಅದು ಹಂಗ್ ಓದ್ಬಾರಡ್ದು ಅದು ಹಿಂಗ ಬುಕ್ ನೋಡೋದಂಗತ್ತ ಅದುಂಗ್ ಜನ್ರಲ್ ಆಗ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಲ್ಲ ಹಂಗ್ ಓದ್ಬೇಕು
ಹಾ ಹಾ ಕರೆಕ್ಟ್ ಕರೆಕ್ಟ್
ಹ್ಮ್
ಏನ್ ಶಾಟ್ ಕೊಡದ್ರಿ ಅಪ್ಪ
ಬರ್ಸಾ
ಕೈಗಣಗಿ ಬಿರೆಸದ
ಹ್ಮ್
ದ ಕೈ ಗುಣಿಗೆ ಯಕ
ಹಾಗದೇ ಬೇಕ
ಎದಕ್ಕ
ಹ್ಮ್
ಮತ್ತೊಬ್್ರ ಫೋನ್ದಾಕ ಕೈ ಆಡ್ಸ ಆಾಚಿಗೆ ಬರಲ್ ನಿಂಗ
ಆಂಗಲ
ಹ್ಮ ಇರುವನ್ ಮಂಟ ಹತೇನೆ ಹಲೋ
ಇಲ್ಲ ಇದ್ರಾಗ ಅದು ದಸಲ
ಹೌದು
ಹ ಮಾಟಲ್ ಬಿಡೋದು
ಹ ಮಾಡಂಗಿಲ್ಲವ ನಿನ್ನ ಪ್ಲೇ್ ಹಬ್ಬಿಲ್ಲವ ಹುಷಾರನವ
ನಿಮಿಷನ್
ಹ್ಮ
ಹದಿನೆಂಟು ರೂಪಾಯಿ
ಹದಿನೆಂಟು ರೂಪಾಯ ಹಾ ಬರ ಬರ ಮತ್ತ
ಮತ್ತ ಯು ಕಬ್ಬ ನಿ್ದೆ
ಬಿಸ ಬಿಸ ಮಾಡೋಕ ಹದ್ಿನೆಂಟು ರೂಪಾಯಿ ಅಂದ್ರೆ ಬೀಿಸ ರೂಪಾಯಿ ಮಾಡು
ಹ್ಮ್ ಹ್ಮ್
ಹ್ಮ್
ಹ್ಮ್
ಹಲೋ
ಈಗ ಒಂದ್ ಮೂರ್ ಮೂತ್ತ
ಹ
ಮೂರುರುವತ್ತು ಹದಿನಂಟ ರೂಪಾಯ್
ಹ್ಮ್ ಎಷ್ಟ ತುಮ್ ಸಿದ ಈಗ
ಮೂೂರು ಹದ್ನೈದವ ಎಂಟು ಮುಗ್ದ
ನೇಸನ ಉಳದು
ಹ್ಮ್ ನವು ಏಳೊ ಒಂದು ಅರ್ಧ ಗಂಟೆದ ಮುಗಿತವ
ಹ್ಮ್ ಖಂಡಿತಪ್ಪಾ ಸೌಕರ್ಯದ ರೀ
ಬ ಬಗೆ ಬ್ಯಾಟಿಂಗ್ ಬಾರಿ ಆಡ್ತ ನಮ್ಮ ಫೀಲ್ಡಿಂಗ್ ಬ್ಯಾಟಿಂಗ್ ಬಾಲಿಂಗ್
ಏನ್ ಬಗ್ಗೆ ಆಡತನ ಒಟ್ಟು ಬಾಲ್ ಬಿಡತನ ಬಾಲಿಂಗ್ ಬಿಟ್ಟ ಏನ್ ಬರ್ಲವ್ ನೀ ಸು ಮ್ಯಾನೇಜರ್ ಕೊಟ್ಟದಾವ ಏನು
ಅಂದ್ರೆ ಬಾಲ್ ಹಾಕ್ತಾನ ಫೀಲ್ಡಿಂಗ್ ಮಾಡ್ಲ ಬರ್ರ
ಹ್ಮ್
ಅವ ಮಾ ತಗನ್ ಕಡಿ ಹಡ ರ ಅವ ಬಿ
ಹಾ ಅವ್ರಗ್ ಗೋದತ್ತತವ್ರಿ ಬಗ್ಗೆ್ಯಾಡಲ್ಲ ಅಂತ ಹೇಳಿ
ಹ್ಮ್
ಆಯ್ಕೆ ಬಗ್ಗೆಂಕ ಹೊಡಿತಾರ ಅವರು ಹ್ಮ್ ಪಕ್ಕ ನಾ ಬಾಳ ಇಡ್ತಿದಪ್ಪಿ ಹಾ ಬಡಸಲ್ಲ ಹ್ಮ್ ಅದಕ್ಕನ್ ಮಕ್ಕಳು ಉಡಲೋರು ಆ ಅಡತನ್ ಬಾತಾಡ್
ಹ್ಮ್ ರಾತ್ರಿ ಹನ್ನೆರಡು ಚಸ್ ಚಸ್ ರೂಪಾಯಿ ಬರ್ತ
ಚ ಸು
ಹ್ಮ್
ಮ ನಮ್ಮಗ
ಕಟ್ಟದಲ್ಲ ಸಾಲ ಇಲ್ಲ
ಚಾಲಏನು ಎಲ್ರಿಗದ ನಮ್ಗ ಅದ ಚಾಲ ಸಾಲ ಇರ್ಲಾದ ಅವನು ಹೇಳ ಸಾಲ ಎಲ್ಲರಿಗದ ಒಂದ್ ರೂಪಾಯಿ ಬಿ ಸಾಲಾನೇ ಎರಡ್ ರೂಪಾಯಿ
ಹಂಗಲ್ಲ ಇನ್ನ ಸಾಲ ಅ ಮುಂಬತ್ತುತ್ತುಣ ಸಾಲ ದಲ್ಲ
ಹ್ಮ್ ಕರೆಕ್ಟ್ ಕರೆಕ್ಟ್ ನಮ್ಗ್ ಗೊತ್ತಿಲ್ಲ ನ ಸಣ್ಣರ್ ಇದೇವು ನಮ್ ಹೆಂಗ ಬತಾರದ
ಹ್ಮ್ ಆಡ್ ಸಾವಿರದ ಎಂಟರ ಒಟ್ಟುನ
ಹಾ ಯಾರ ಮುದಾಪುರಿ ಮಾಡತಲ್ಲಿ
ಹಾ ಮತ್ತ ಪರಿ ನ ಯಾಗ ಮಾಡ್ಲ ಒಪ್ಪ
ಹ್ಮ ನೀ ನಮ್ಮ ಅಂಕಲ್ ಆಗಿದಲ್ಲ ಮತ್ತ ನಾಗೆ ಹೇಳ್ತೀ
ಬ
ಮದಕಿ ಆಗಿದೀಗ ಸುಮ್ಮದು ಅಂಕಲ್ ಒಂದ್ ಹೆಸರ ಪಟ್ಟ
ಹ್ಮ್ ವಯಸ ಏನ್ ಮಾಡ
ಹ್ಮ್
ನಾನ್ ಕಾಲ್ ಮ್ಯಾಲ ನಿಂದ್ರ್ಬೇಕ್ ಅಬ್ಬಮಟ್ಟಿಗಿ ನನ್ನ ಕಾಲ ನಿಂದ್ರಲ ಆಗ್ಯದ.
ಹ್ಮ್ ಹ್ಮ. ಇದಕ್ಕ ಇದಕ್ಕ ಹೋಗಿದಂತಲೊ ಏನೂ.
ಯದಕ್ಕ.
ಅಮೆರಿಕಕ್ ಹೋಗಿದಂತಲ್ಲ.
ಅಮೇರಿಕಾ ಮುಂಜಲ್ ಹೋಗಿ ಚಾ ಕುಡಿದು ಬಂದೆ ಅಲ್ಲಿ.
ಯಾ
ಚಾ ಕುಡಿಲಿಕ ಅಮೇರಿಕಾಕ ಹೋಗಿದ್ದ.
ನಾನು ಬರ್ತಿದ್ದಲ್ಲೋ.
ನಿಂದು ಇದು ಇಲ್ಲಲ, ಅದು ಟಿಕೀಟ್ ಇಲ್ಲಲ್ಲ,
ಅದಕ್ಕನ್ತ ನಿಂದರ್ಲಕ್ಕ ಬರ್ತಿದ್ದೆ ರೊಕ್ಕ ಕೊಟ್ಟಿ.
ನಂದಿಲ್ಲ ನಂದು ಪಾಸದ.
ಹ್ಮ್.
ಯಾವಾಗ್ ಬೇಕ್ ಅವಾಗ ಹೋಗೋದು.
ಹ್ಮ್ ಹ್ಮ್ ಕರೆಕ್ಟ್ ಕರೆಕ್ಟ್ ಹ ಮಾಡಸಬೇ ಅದೇ ಅನ್ನತೀನಿ. ಮಾಡಸ್ಲಿ ಬೇಡ,
ಮಾಡಸ ಪಾಸ್ ಮಾಡಸ್ಸರ್ಲ ಗಾಯಕಿ ಬುಕ್ಳುವ.
ಹ್ಮ್ ಬರೇ ಚಾ ಕುಡಿಲಿಕ್ಕಿ
ಚಾ ಕೂಡ್ಲಿಕಿ ಅಲ್ಲಿಗಿ ಹೋಗೋದು. ಊಟ ಮಾಡ್ಲಕ್ಕ ಇಂಗ್ಲೆಂಡ್ಕ್ ಹೋಗೋದು.
ಹ್ಮ್.
ಅಮೇರಿಕ ಪೂರ್ವ ಹೋಗದು
ಹ್ಮ್.
ರಷ್ಯಾಗ, ಕೆಲ್ಸಕ್ ಹೋಗೋದು.
ಹ್ಮ್.
ಹ್ಮ್.
ನೀ ಹೆಂಗಂತಿ ಹಂಗ್ ಮಾಡಮ್ ಹೂ
ಅಂತ ಈಗ, ಸುಮ್ ರೊಕ್ಕ ಇದ್ಗ ಒಂದ್ ಸಾರಿ ಪಾಸ್ ಮಾಡ್ಕೊಂಡ್ಬಿಟ್ಟೆವು ಅಂದ್ರ ಮುಗಿತು ಆಮೆಗ ರಕ್ಕ ಇಲ್ಲಂದ್ರ ಸುಮ್ ತಿರಗಾಡಿ ಬರೋದ ಹೋಗಿ.
ಹ್ಮ್ ಕರೆಕ್ಟ್ ಆದ ನಿಂದೇ ಕರೆಕ್ಟ್ ನೋಡ್ ನಿಂದೆ ನಿಂದ್
ಸರಪ ಇರುತ್ತ ನಾ
ಹ್ಮ್ ಅಟ್ಟೆ,
ಹ್ಮ್.
ನಾ ಸಣ್ಣವು ಕೊಡಲ್ ಹಾರ ಬಾರ ಸೌ ರೂಪಾಯಿದು.
ಅದ ಎಂಎಲ್ನು ಹೊತದ.
ಲಾಖ ದೊ ಲಾಖ ರೂಪಾಯಿ ಹ ಬೇಕು ಚಾ.
ಫಿಫ್ಟಿ ಎಮ ಎಲ್ಗಿ ಇ ಹಜಾರ ರೂಪೈ.
ಅಟ್ಟ ಯಾವ್ ಕುಡಿತನ ಫಿಸ್ಟಿ ಎಂಲೂ.
ಈಗ ಆಗರು ಆ ಕಡೆ ಎಂಗ್ ಕುಟ್ಟಿತಾರ ಗೊತ್ತು ಅಂದ್ರೆ ಹೀಟ್ ಆತದ, ಶುಗರ್ ಆಗ್ತದ, ಬಿ ಪಿ ಆಗ್ತದ, ಅಂದ್ಕೆ ಚಾ ಕಮ್ ಕುಡಿತಾರ.
ಹ್ಮ್ ಹ್ಮ್.
ಯಾಕಂದ್ರೆ ಆಕಡ ಬಿಸಿಲು ಇರ್ಲಾ.
ಹ್ಮ್.
ತಣ್ಣಗ ಇರ್ತದ ಕ ವಾತಾವರಣ.
ಹ್ಮ್.
ಅಕಿಡಿನ್ ಮನುಷ್ಯರು ಮೊದ್ಲೆ, ಬೆಳ್ಳಗ ಮುಟ್ಟದ್ರೆ ಕೆಂಪ ಆಗ್ತದ.
ಹ್ಮ್, ಹ್ಮ
ಹ್ಮ ಅದ್ರ ಸಲೆಕೆ, ಬರೀ ಎಮ್ ಎಲ್ ಮ ಕುಡಿತಾರ ನೀ ಕುಡತಂದ್ರ ನೀ ಲೀಟರ್ ಗ ಒಂದ್ ಲೀಟರ್ಗ. ಮೂರ್ ಲಕ್ಷ ಎಷ್ಟು ಅದ ನೋಡ ಚಿಲ್ಲಾರ್.
ಗೆ...... ಹಜಾರ ಬಾರಶ ಅಂದಿ.
ಅರ್ಧ ಲೀಟರ್ಕೆಲ್ಲಾ ಎಮ್ ಎಲ್ ಐವತ್ ಎಮ್ ಎಲ್ ಅಂದಿನಿ.
ಐವತ್ತ ಎಮ್ ಎಲ್ ಹ್ಮ್ ಹ್ಮ್ ಬರಬರ ಬರಬರ ಆದಾ.
ಅದು ಮತ್ತ ಇದ್ರ ಮ್ಯಾಹ ಹೋತದ. ಚಾಪತ್ತಿ ಯಾವ ನಾರ್ಮಲ್ ಚಾಪತ್ತಿ ಕರಿ ಚಾಪತ್ತಿ ಬಿಳಿ ಚಾಪಾತ್ತಿ. ತ್ತಿ ರೆಡ್ ಲೇಬಲ್ ಹ. ಹ್ಮ ಅದ್ರ ಮ್ಯಾಹ ಹೋತಾದಿದು.
ಹ್ಮ್.
ಹ್ಮ್.
ಮತ್ತ.
ಮತ್ತೆನಿಲ್ಲ ಬರ್ತೇನೆ ಚಾ ಕುಡ್ಲಿಕ.
ಚಾ ಕುಡ್ಲಿಕ್ಕ ಇಲ್ಲೋ ಇದಕ್ಕೆ ನಾಷ್ಟಕ್ ಹೋಗಮ್ ತಿನ್ಲಕ್ ಇಡು ಸ್ನಾಕ್ಸ್ ತಿನ್ಲಿಕ್ ಹೋಗಮ್ ಆ ಕಡೆ.
ಸಂಜೆ ಹೋಗಮ ತೋ ಇದಕ್ ಹೋಗಲ್ಲತ್ ತಿ ರಷ್ಯಾಕ್ಕ.
ಹ್ಮ್.
ಇಲ್ಲಿ ಸಂಜೆ ಹೋಗಿ ಅಲ್ಲಿ. ಇಲ್ಲಿ ನಾಲ್ಕುಕ್ ಹಂಗ್ ಬಿಟ್ಟವಿ ಅಂದ್ರ ಅಲ್ಲಿ ಆರು ತನ ಇರ್ತಿವಿ.
ಹಾ.
ಆಯ್ತು ಮುಂಜಾನೆ ಬರಮ್. ಚಾಯ ಹ್ಮ . ದಿನ.
ಏ ನಾ ಬರ್ತೀನೊ ಯಾವಾಗೂ ರೆಡಿ ಇದಿನಿ ನಾ.
ಪರಿಕ್ಷೆ ಅವಲೋ ಹೆಂಗ ಮಾಡೋದು ನಾಳಿಗಿ.
ಹೇಲೋ.
ಪರೀಕ್ಷಾ ಅವಲ.
ಪರೀಕ್ಷೆ ಇರ್ತಾವ ಪರೀಕ್ಷೆ ಏನು ಯಾವಾಗ ಬರ್ದದ್ರು ನಡಿಯುತ್ತ ಹೋಗೋದ್ ಬರದ ಆಗಲ್ಲ.
ಹ್ಮ್. ಹೋಗಮ್ ತಗೊ ಅಂಗಾರ ನಾಳಿಗೆ ಸಂಜಿಗ. ಓ ಬಿರಿಯಾನಿ ತಿಂತೇನೆ ಮಧ್ಯಾಹ್ನ.
ಬಿರಿಯಾನಿ ಇಲ್ಲ ಅದು ಎಗ್ಕರಿ ಅದಾವ ದೋಸ್ತ. ಕರಿ ಅದು ಚಿಕನ್ ಕರಿ ಆದಾ ಬಾ.
ಹ್ಮ.
ನೀ ನಂಗ್ ಚಿಕನ್ ಕೊಡ್ತಿಲ್ಲಪ್ಪಾ ನಾ ಎಗ್ ಕರಿ ಹಾಕಿನಿ.
ಹ್ಮ್ ಇವತ್ತು ಯಾರ ನಷ್ಟ ಬಿಟ್ರ
ಮೆಸ್ಕ್ ಬಿಟ್ರಿ ವಿಮಾನ ಹುಂ. ಪ್ರಜಾ ಅಲಾ ಮುಳಗೆ.
ನ ಏನನ್ತ ಯಾರ್ ಇರ್ತಾರ ಯಾರ್ ಇದು ಮಾಡ್ತಾರ ನೋಡಮ್.
ಹ್ಮ್.
ಆಯ್ತ್ ತಗೊ ಅಂಗಾರ.
ಹ ಆಯ್ತಾಯ್ತು ತೊ.